ಹಲೋ
ಅಲೋ ಕೇಳತ್ತಾ
ಹಾ ಕೆಳಗತ್ ನೋಡ್ತಾವದ ಆರಾಮ
ಹಾ ರರನ್ ಮಾಡ್ಪ ನೀನ
ಹಾ ಆರಾಮ್ ಮಾಡಪಾ ನಾನ
ಹ ಸ ತಕ್ರ ಮಾಡತತಲ್ಲ ಊಟ ಮಾಡ್ಬೇಕ ಈಗ ಸ್ವಲ್ಪ ಚೆನ್ನಾಗತದ
ಏನ್ ನಡ್ದು ಜಗಳ
ಹಾ ಸ್ವಲ್ಪ ಹುಡುಗರು ಹುಡುಗ ಹಗರು ಕಲ್ಸಲ್ ಜಗಳಾಡಾಕತ್ತಾರ
ಹೌ್ ಎಲ್ಲಿ ಊರಾಗ
ಹಾ
ಹ್ಮ್ ಎದ್ರ ಸಲ ಏನಯಲ್ಲ
ಹ ಅದ ಹಿಂಗೆ ಸ್ವಲ್ ಏನ್ ತಿೇಳಲಾರಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾ ಆರಾಮ್ ನನಪ್ಪಾ ನೀನ್ ಆರಾಮಾ
ಹಾ ಆರಾಮ್ ಮಾಡ್ಪಾ ಹೆಂಗ್ ನಡದ ಮತ್ತ ಮುಂದನ ಇಲ್ಲದ ನಿಮ್ ಊಗ್ ಬಂದಿದ್ದಾನ ಅದ್ಕ ಹತ್ತಿದ
ಯಾವ ಈಗ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್
ತೋರಾಗ
ಹಾ ಹೌ ಭಯ ತ ಕ ಕಲ್ ಸ ತೆ
ಹಾ ಕೆಲ್ಸ ಆತ ಅಲ್ಲಿ ಒಂದು ಕಾರ್ಡ್ ಕೊಡೋದ ಇತ್ತು ಲಗ್ನ ಪತ್ರ
ಹೌದಾನ
ಹ್ಮ್
ಯಾರದಾದ್ರರು ಮದ್ವಿ
ಆ ನಮ್ಮ ಸಣವನ್ ಮಗಳದದ
ಹೌದಾ ಯವಾಗ
ಇಪ್ಪತೆಟಕ
ಇಪ್ಪತ್ತೆಂಟನೇ ತಾರೀಕ
ಹ್ಮ್
ಹ್ಮ್ ಹ್ಮ್ ಹ್ಮ್ ಎಲ್ಲಿ ನಿಮ್ಮೂರಾಗೇನು ಬೇರೆ ತಡಿ
ಇಲ್ಲಿ ಹಾಲ್ದಾಗ ಇಟ್ಟು ಹೋಗಿ ಫಂಕ್ಷನ್ ಹಾಲ್
ಓ ಇಲ್ಲ ಹೋಗಿ ಗಿ ಫಂಕ್ಷನ್ ಆದಮೇಲೆ
ಹೂ ಶಾಬಾದ್ ರೋಡ್
ಹೂ ಹೂ ಹೂ
ಕಲ್ಬುರ್ಗಿ
ಹೂ ಹೌದ ಹೌದ ಹೌದ
ಹ್ಹ್ ಬರೆಯಪ್ಪ ನೀನು ಅವಾಗ
ಏ ಬರ್ತೆ ತಗೋರೋ ಬರ್ತೀವಿ
ಹಾ ಹತ್ತಿ ದಿಲನ್ನ ಹು ನೋ
ಎಲ್ಲರೂ ಬರ್ತಿ, ಬರ್ತಿ ತಗೋ ನಾವು
ಹಾಲ್ ದಾಗ ಇದೆ ಗಾಡಿ ಲ್ ಹಾ ಯಾವ್ದ ಬೈಕ್ ತೊಂಗತಿನದಲ್ ತೊಗದಿಯನು
ಬೈಕು ಅ ತಗೊಂಡಿಲ್ಲ ಇನ್ನ ಇನ್ನೊಂದು ವಾರದಾಗ ತಗೋಬೇಕು ಬೈಕ್
ಯಾವಾದ ಬೈಕ್ ಯಾವಾದು
ಈ ಇದು ತೊಗೋತಿ ಶೈನ್ ಹೋಂಡಾ ಒನ್ ನಿಮಿಷ ರ ಹಾ ಅಣ್ಣಾ ಈಗ ಎಲ್ಲಾ ಹೋಗ ಹೊಸದ ತೊಗಬೇಕು ಹೀಗ್ ಮಾತಾಡಿ ಬಂದಿವಿ ಯಾದಗಿರಿ ಹೋಗಿ ಯಾದಗಿರಿ ಹೋಗಿ ಮತ್ ಈ ಕಡೆ ಬಂದಿವಿ ರೇಟನ್ನು ತಿಳಿವಲ್ದು ಯಾನ್ ಮಾಮನ ಒಬ್ಬತ ಅಲ್ಲಿ ಆತನಗ್ ಹೇಳಿವಿ ಹಾ ಮಾತಾಡ್ತೀನಿ ಅಂತ ಹೇಳನ
ಹೂ
ಹಾ ಮೊನ್ನೆ ಸ್ವಲ್ಪ ಕಂಪನಿಯವರು ಜಗ್ಗಿ ಹೇಳತಾರ ರೇಟ್ ಆದರೆ ಸ್ವಲ್ಪ ಕಮ್ಮಿ ಆದಗ ಜಗ್ಗಿ ಹೇಳಕತ್ತಾರ ಅದಕ್ಕೆ ಸ್ವಲ್ಪ ನಮ್ಮ್ ಮಾಮ ಹೊಂಟರ ಮಾತಾಡಕ
ಹೂ
ಹೂ ನನ್ನ ಹತ್ತರ ಮಾತಾಡಿದಳ ಮತ್ತ ಹೊಗಿ ರೇ ತರ್ವದಿನೂ
ಅಲ್ಲಾ ಚಲೋ ಬಿಡ್ಪ ಅಂದ್ರ ಹೊಸ ಗಾಡಿ ತೊಗೊಂಡ್ರೆ ಅಂತ ಇಂತೂ ಚಲೋ ಅದ ಶೈನ್ ಚಲೋ ಬಿಡ
ಹೂ
ನಂದು ಶೈನ್ ಅದಲ್ಲ ನೋಡಿದಲ್ಲ ನಂದನ ಎಂಟು ವರ್ಷ ಐತಿ ಇನ್ ವರ್ಷ ಆಗುತ್ತೆ ಹು
ಅದಕ್ಕೂ ಚಲೋ ಅನಕತ್ತಾರ ಗಾಡಿ ಹೂ ಹು ಚಲೋ ಅನಕತ್ತಾರ ಗಾಡಿ ದೇ ಅದಕ್ಕೆ ಅದೇ ತಗೋಗೋದನಂತ
ಹಾ ತಗ ಚಲೋ ಎಷ್ಟ್ ಚನತ್ತಾರ ಪ್ರೈಜ್ ಏನನತ್ರ
ಪ್ರೈಜ ನೋಡಪ್ಪಾ ಕ್ಯಾಶ್ ಅಂದ್ರ ಒನ್ ತರ್ಟಿ ಒನ್ ತರ್ಟಿ ಒನ್ ಫಾರ್ಟಿ ಏನಾಗತ್ತಾರ ಹ್ಮ್ ಅಂದ್ರೆ ಅದ್ರ ಕಮಾಗ ಉಂಟದದು ಮತ್ತೆ ಇದು ಲೋನ್ ಮಾಡಸ್ಬೇಕಂದ್ರೆ ಬರ್ತ್ ಒಂದ ನೂರ ಐವತ್ತಂದ ಆಗತ್ತ
ಹೌದಾ ನೀವೇನ್ ಮಾಡಕ್ಂತ ಮಾಡಿ್ರ ಈಗ
ತೌತಿಪ್ಪಾ ಸುಮ್ ಎಲ್ಲಿ ಇಲ್ಲ ಒಂದನ್ ಮಾಡ್ಸಮ್ಮ
ಹೌದೌದು ಮತ್ತೆ ನೀವು ಅಜ್ಜ ಬೊಳಗ್ತ ಲೋನಗರ್
ಲೋನ್ ಅಂದ್ರೆ ಮತ್ತೆ ನಮ್ಗೆ ಹೆದು್ರಾದದೆ ಎಲ್ಲ ಹ್ಮ್ ನದಕ್ಕೆ ಸುಮ್ಮ ಬೇಡ ಅಂತ ಕ್ಯಾಸತ ಹೋಗದು
ಹೌದ ನಾನ ಅ ಬೈಕ್ ತಗೋಕ್ ಮಾಡಿದೆೆ ಅದದು ನಮ್ದು ಹಳಿ- ಹಳಿದ ಆಟೋ ಅದಲ್ಲ ಅದು
ಹಾ ಹಾ
ಅದ ಆಟೋ ಮಾರ್ಬೇಕಂತ ಮಾಡೀ ಯಾರನ್ನ ಇದ್ದರು ಹೇಳ್ಬೇಕು ನೋಡು
ಅದಾ ಹೌದಾ
ಹ್ಮ್ ಅದ ಕೇಳಿದ್ರೆ ಸ್ವಲ್ಪ ಮೊನ್ನೆ ಮನೊಬ್ಬರು ಕೇಳಿದ್ರ ಆದ್ರ ರೇಟ್ ಕಲ್ತಿಲ್ಲ
ಹೌದ ನೀ ಎಷ್ಟು ಕೊಟರು ಬಿಡ್ತಿೀ ಮತ್ತ ನೀನು ನಿಮ್ದ
ಒಂದು್ ಅರವತ್ತತ್ತ್ತು ಅವತ್ತು ಕೊಟ್ಟು ನಡೆ ತೊ
ಅರತ್ತು- ಅರತ್ತು ಎಷ್ಟು ವರ್ಷದ ಅದ ಎಷ್ಟು ವರ್ಷದಲ್ಲ
ಹಾ ಒಂದು ಐದ್ ವರ್ಷದ
ಐದು್ ವರ್ಷ ಇನ್ನ
ಹ್ಮ್
ಹ್ಮ್ ಹ್ಮ್ ಹ್ಮ್ ನಡದಿತ್ತು ಅಂದ್ರ ಕೇಳ್ತನ್ಿ ನಮ ಇವ್ರಾರ ಹಂಗ ಪರಿಚಯರ ಅಣ್ಣದವರು
ಹಾ ಪರಿಚಯ ಇದ್ರೆ ಇನ್ನ ಸ್ವಲ್ಪ ಏನಾನ ಕಡ್ಮೆ ಮಣ ಮಂದಾ
ಹ್ಮ್ ಹ್ಮ್ ಹ್ಮ ಹೇಳ್ದ ಆತ ನನಗನ ಆಟೋ ತೋತನಿ ಪ ಆಟೋ ಮಾಡದ್ನಿ ಅನ್ನಕತಿದ್ದ ಮೊನ್ನೆ ಹಂಗೆ ಹು ನನ್ ಕೇಳದ್ ನೀ ನೋಡಮ್ಮ ಏನಂತಾನ ಹು ಕೇಳಿ ಹೇಳ ಯಾಕ್ ರೀ ಮೇಡಂ ಏನಾತು
ಹು
ಹು
ಇದ ನಿಮ್ ಊಟ ಇಲ್ಲ ಈಗ ಮಾಡ್ಬೇಕು ಇದ ನಿಮ್ಮ್ ಅಣ್ಣ ಏನ್ ಇದ ಅಂಗಡಿ ಯಾಕ್ ಖರೀದಿ ಮಾಡಿರಿ ನೀವು ಆಗ್ಲೇ
ಇನ್ನ ಹಾಕಿಲ್ಲೋ ಅಂಗಡಿ ಅದೇ ಈಗ ಗಾಡಿ ತಗೊಂಡ್ಮ್ಯಾಗೆ ಆಗ್ಬೇಕು ನೋಡ ಅಂಗಡಿ
ಹು
ಹ ಇದು ಬೈಕ್ ತಗೊಂಡಂದ್ರ ಆಯ್ತ್ ಹಂಗೆ ಅಂಗಡಿ ಇಟ್ಟಬಡದ ಅದು ಬೈಕ್ ಸಲ ಮತ್ತ ಈಗ ಬೈಕ್ ಬೇಕಲ್ಲ ಒಡಾಡಕ್ ಅಂಗಡಿ ಸಾಮನ್ ಗಿಮನ ಏನಂತ ತರಕಾಯ್ ಇದು ಅಂದ್ರ ಕಣ್ಣ್ ಬಿದ್ದವದ್ರ ಅದ ಒಂದು ಗಾಡಿ ಅದು ಈಗ ನಡಲ್ಲ ಅದ್ ಸ್ವಲ್ಪ ಹಳದಾಗ್ಯದ ಹೊಲಾ ಮನಗೆ ಕಡೆ ಆದದು
ಹಾ ಹೇಳ ಮದುವೆ ಕಟ್ಟಿದ್ರಾರಲ್ಲ ಅದ ಮದ್ವೆಗ
ಹಾ ಅವಾಗದು ಮದುವಾಗ ಕೊಟ್ಟಿದ್ದ ಜುಗ್ಗಿದಲ್ಲಿ ಇದ ಇಲೆಯಿತ್ತದ
ಹು
ಬಿಡ ಹೊಸದ ಏನಾರ ತೋದ್ನಂದ್ರ ನಡತದ ಆ ಮತ್ತೆ ಮೂರ್ ನಾಕು ಮುಂದ ಅದೇ ರುಬ್ಬಿದ್ರ ಹೆಂಗ ನಡಿತದಪ್ಪ ಅದರಾಗ ಒಲ್ಲ ಹೊಲಕ ನಾಕ ನಾಕ್ ಮಂದಿ ಮೂರ್ನ್ ಮೂರ್ ಮಂದಿ ಅದೇ ಹಾಕಂದ್ ಹೊಡಿತಾರಪ್ಪ ಮತ್ತೆ ಮತ್ತೆ ಎಲ್ಲಿ ಇರಬೇಕು ಗಾಡಿ
ಹಾ ಅದ ಹಂಗೆ ನಿಮ್ ನಿಮ್ ಮೊದಲ ನೀರ ಸಮಸ್ಯೆ ಅದ ಬೇ ನೀರ್ ಅದ್ರ ಹೊಡಿ ಬೇಕ ಗಾಡಿ
ಹಾ ಹಂಗ ಅದು ಏನ್ ಮಾಡ್ತವಿ ನೀರು ಇಲ್ಲ ಅಂದಾಗ ಸಮಸ್ಯೆ ಹು
ಹಾ
ಮತ್ತೆ ನಿಮ್ಮಊರಾಗ್ ಇದು ಮೊರ ಮ ಯಾವಾಗ ಅದು
ಮೋರನ್ನು ಇನ್ನು ಒಂದ್ ತಿಂಗಳ ಉಳದವ್ ನೋಡಪಾ
ನಿನ್ನಂನೌನ್ ತಿಂಗಳ
ಹುಇನ್ ಒಂದು ತಿಂಗಳ ಬರ್ಜರ್ ನಡೀತೇತಿನೊಡು
ಹು ಚೊಲೊಅಗತ್ತ್ ಪಾ ನಿಮ್ಮ ಊರಾಗ ಮೊರಂ ಬಾರಿ ಆಗತ ಮಸ್ತ್.
ಹೂ- ಹೂ ಮೊರವನ್ ಒಂದ್ ಬಾರಿ ಆತ್ ನಮ್ಮಊರಾಗ್ ಅಂದ್ರ ಜಗಳ ಆತ ಬರೀ ಜಗಳಾಡತಾರ
ಹು ಜಗಳ ಆಡ್ತಾರ ನಲ್ಲಾ
ಜಗಳ ಆಡ್ತಾರೆ ಜಗಳ ಆಡಬಾರದು
ಜಗಳ ಒಂದ ಆಡಬಾರ್ದ ನೋಡ ಏನ್ ಆಗ್ಲಿ.
ಹ್ಮ್ ಅಬ್ಬಾ ಹೆಂಗಾದ ಅಂಗ ಇರು. ಉತ್ಸವ ಮಾಡ್ಬೇಕು.
ಹ್ಮ್ ಹ್ಮ್ ಅಂದ್ರೂನು ನಿಮ್ಮ್ ಊರ್ ಬಾಳ್ ಫೇಮಸಪಾ ಎಲ್ಲಾ ಕಡೆಗೆ. ಒಂದನಪೂರ ಹ್ಮ ಶೇರ್ವಾಳ್ದೇ ಎಲ್ಲಾ ಹೇಳ್ತಾರ ಒಂದ. ಯಾರ್
ಇಲ್ಲ ನಮ್ ಜನ್ರೇಷನ್ದಾಗಲ್ಲ. ಮುಂದೆ ಸಬ್
ಹ್ಮ್ ಮನೆ ದೇವ್ರೇನ ಅದ.
ಹ್ಮ್
ಹ್ಮ್ ಹ್ಮ ಹ್ಮ್ ಹ್ಮ್ ಅಂದ್ರೆ ಎಲ್ಲಾ ನೀವೇ ಮಾಡ್ಕೊಂಡ ಓತೀರೇನಲ್ಲಾ.
ಹ್ಮ್ ನಮ್ ಕಾಕಾರ್ ಮಾಡ್ತಾರ.
ಹ್ಮ್ ಹ್ಮ್ ಅಂದ್ರೆ ಏನ್ ಹಿಂಗ ನಿಮ್ ವರ್ಷಕ್ ಒಂದ್ಸಲ ಚೇಂಜ್ ಮಾಡ್ತಾರ ಏನ್ ಅವ್ರೇ ಮಾಡ್ತಾರ.
ಇಲ್ಲ ಅವರೇ ಮಾಡ್ತಾರ್.
ಅವ್ರ ಮಗ ಅವ್ ಬರ್ತಾನನ್.
ಹ್ಮ್ ನಮಗನು ಮೊದಲಿತ್ತು. ಎಲ್ಲ ನಾವ್ ಬಿಟ್ಟುಕೊಟ್ಟಗಡೆ.
ಅಂದರ್ನ ಮಾಡ್ಬೇಕಲ್ ಮಾರಾಯ ಮೆಂಟೇನಸ್ ಎಲ್ಲ ಸದ. ಹ್ಮ್ ಅದ್ರಾಗ ನಿಮ್ ಊರ್ ದೊಡ್ಡದ ಊರ್
ಹ್ಮ್ ದೊಡ್ಡದ ಆತರ ಪತ್ತೆತೆಗಿ ಮಾಡುವ
ಹಾ ಪತ್ತೆ ಮಾಡ್ಬೇಕು ಇವರ್ ಸ್ವಲ್ಪ ಎಲ್ಲಾ ಕರೆಕ್ಟ್ ಇರ್ಬೇಕ. ಹೆಚ್ಚಾಗಿ ಚಿರಾಡೋದು ಹ್ಮ ಮತ್ತೆ ಹಂಗಿತರ ನಡಿ ಹಂಗ್ ಇರ್ತದಪಾ ಏನ್ ಮಾಡುನು. ಮಾಡ್ಬೇಕ್ ಅನಸ್ತದ.
ಒಂದ ಒಚುತ್ತ ಬ್ಯಾರ್ ಬ್ಯಾರ್ ಮಾಡ್ರಿ.
ಹಂಗ್ ಆತಾವ್ ಅವ್.
ಹ್ಮು
ನಿಮ್ಗೆ ಯಾರನ್ ಡಾಕ್ಟರ್ ಕುನ ಅದಾರನ್ನ.
ಡಾಕ್ಟ್ರಾ
ಹ್ಮ
ಹ್ಮ್ ಕೂನ್ ಆದರೆ ಅದಕಾ
ಅದಾ ಮುಖಕ್ ಗುಳ್ಳಿ ಜಗ್ಗಿ ಆಗಾಕತವ್ ಅಣ್ಣಾ
ಹೆ ಆವ್ ಅತವ್ ಮತ್ತ್ ಹಂಗೆ ಈಗಾ ಇದ ಇರ್ತಾಲಾ ಹ್ಮ್
ಜಗ್ಗ ಆಗ್ಯಲತವ್ ಓ ಅಣ್ಣಾ ಪಿಂಪಲ್ಸ್
ಆಗತೊ ಅದರ್ ಎನ್ ಆತದ ಓತಾವ ಹಂಗೆ ಏನನ್ ಸ್ವಲ್ಪ ನಾವು ಈಟ ಆಾಗಿರತ್ತಲ್ಲ ಸ್ವಲ್ಪ ಜಾಸ್ತಿ
ಹ್ಮ್ ನಿರ್ನಾ ಜಾಸ್ತಿ ಕುಡ್ಯಗತಿನಿ ಅಂದುರ್ನು ಕಡಿಮೆ ಆಗ್ವಲ್ಲೂ
ಹೌದಾ
ಹ್ಮ್
ಹ್ಮ್ ನೋಡಂತೊ ನನ್ಗ ಒಬ್ರು ಪರಚಯ್ ಹರಾ ನಾ ಮತ್ ಅವ್ರಿಗಿ ಹ್ಮ್ ಹೇಳತ್ಂತಾ ಏ ಏನಂತ ಕೇಳ್ಕಾರಿ ಹಿಂಗ ಆಕ್ಕಾತಾವರಿ ಅಂತಾ
ಹ್ಮ್
ಹ್ಮ್ ಹೇಳಿ ಅವ್ರ ಏನ್ ಟ್ರೀಟ್ಮೆಂಟ್ ಗ್ರಿಟ್ಮೆಂಟ್ ಕೊಡತನಂದ್ರ ಅಂದ್ರ ನಿನಗ ಫೋನ್ ಹಸ್ತೀನಿ ಯಾವಾಗ ಬಾ ಅಂತಾ ಹ್ಮ್ ಅವಾಗ ನೋಡಮ್ ಮತ್ತ್ ಎನ್ ಅನಸ್ತ
ಸ್ವಲ್ಪ್ ಚಲೋ ಡಾಕ್ಟರ್ ಇದ್ರ ಹೇಳ್ಬಿಡ ರೆಕಮೆಂಡ್ ಮಾಡ್ಬಿಡ ಅಲ್ಲಿ ಅವರ್ ಬಲ್ಲಿ ತೋರಿಸ್ಕೊಂಡ ಬರಾಮ್ ಅಂತ
ಹ್ಮ್ ತೋರಸ್ಕೊಂಡ ಬರಾಮಂತೊ ನಾನ್ ಹೇಳಿತಿನ್ ಅಂತ್ ಚಲೋ ಹಾರ್ ಡಾಕ್ಟರ್ ಅವ್ರು ಮಸ್ತ್ ಹೇಳ್ತಾರ ಸ್ಕಿನ್ ಡಾಕ್ಟರೆ ಹರಾ
ಸ್ಕಿನ್ ಡಾಕ್ಟರ್ ಅದಾರಾ
ಹ್ಮ್ ಸ್ಕಿನ್ ಡಾಕ್ಟರ ಹರಾ ಎಲ್ಲಾ ನೋಡ್ತಾರ ನಾನು ಒಂದ್ ಎರಡ ಮೂರ್ ಸ್ ಒಂದ್ ಎರಡ ಮೂರ್ ಸ್ ಸಲಾ ತಿರಸ್ಕೊಂಡ್ ಬಂದಿದ್ಯಾ ಒಂದ್ ಎರಡ್ ನನ್ಗ ಜಗ್ಗಿ ಆಕತ್ತಿದ್ದವು ಹ್ಮ್ ಈಗ್ ಕಮ್ಮಿ ಆಗ್ಯವ ನ ಆಗವಲ್ಲೂ ಈಗಾ ಜಾಸ್ತಿ ಮಲಮ್ ಗಿಲಮ್ ಸ್ವಲ್ಪ ಚಲೋ ಹಚ್ ಚಲೋ ಕೊಡ್ತಾರಾ
ಹ್ಮ್
ಹ್ಮ್ ಹ್ಮ್ ಚಲೋ ಕೊಡ್ತಾರ ಹೊಗಾಂಗ್ ಅದಾ ನೋಡ್
ಆಯ್ತ್ ಕಡಿಮೆ ಆದ್ರ ಆಯ್ತು ಮತ್ತ ಅಲ್ಲಿ ಹೋಗ್ಬಿಡೋದು
ಹ್ಮ್ ಹ್ಮ್ ಬಾಂತೊ ಹೇಳದ ನಿನಗ ಒಂದ ನಾಳೆ ಹೋಗೋದ್ ನಾಡ್ದ
ಹ್ಮ್ ನಾನ್ ಅದ ಬೈಕ್ ತೊಗೊಂಡ ಬರ್ತೋ ಅಲ್ಲೆ ಸಿದಾ
ಹ್ಮ್ ನಿಡಗ ಬಾ ಮತ್ತ ಬೈಕ್ ತೊಗೊಂಡ ಹಂಗೆ
ಅ ಬಸ್ನಾಗಂತ್ರು ಅ ಹೆಣ್ಣ ಮಕ್ಳು ತುಂಬಿರ್ತರ
ಹೌದ ಪಾ ಈಗಾ ಹೆಣ್ಣ ಮಕಳ್ಳು ಮಕ್ಕಳ ಜಗ್ಗಿ ಕಾಟಾ ಆಗ್ಯದ ಬಸ್ದಾಗ
ಹ್ಮ್ ಹ್ಮ್ ಬೈಕ್ ತಗಂಡ್ ಬಂದ್ ಬಿಡೋದು ಅಕಡಿ
ಹ್ಮ್ ಸರಿ ಸರಿ ಒನ್ ಮಾಡ್
ಹಾ
ತಗೋ ಅಂದೆ
ಹಾ ಸ ಇಲ್ಲ ಕಂಟಿನ್ಯೂ